ಹ್ಮ ಕಸ್ತೆ ಸರ್
ಊಟ ಮಾಡ್ದೇೇನ್ರಿ
ಅಯ ಸರ್ಲಿಮಂದು
ಹ್ಮ್ ಆಯ್ ಸರ್ ಏನೇನ್ ಸಮಾಚಾರ
ಏ ವಕ್ಷ ಮಳೆತ್ಯಸ ಅ ಬೆಳೆ ಏನಾಯ್ತೀವಿ ಸರ್
ಇವಾಗ ಏನ್ ಮಳೆ ಬಂದತ್ತಲ ಏನ್ ಇಡ್ತರಗ
ಚಗರಿ ಹಾಕಿವು ಸರ್
ಹ್ಮ ಎಕರೆ ಎಷ್ಟ ಚಿಲ್ಲಬೋಲಬ
ಲ್ ಹೊತ್ತು ಹಂಗೆ ಆಗ್ಬದು
ಹ್ಮ್ ಅತ್ತಿಗೆತ್ತ ನ್ ಇಟ್ಟಿಲ್ಲನ್ರ
ಹತ್ತಂದ ಎಕಲ ದಿವಸ
ಹ್ಮ್
ಅವ ಇವಾಗ ಹೋಗಯ್ತದ ಮತ್ತೆ ಮತ್ತೆ ಜಳ ಆಗ್ಬೇಕಿಲ್ಲ
ಹ್ಮ್ ಜಾಳ ಆದ್ಮಕ್ಕ
ಏನೊಲ್ಲ ಈಗಂಬಯಕ ಮಕ್ಕಜಳ ಅಂತ ಮಾತ್ತಾಬೋದು
ಹ್ಮ್
ಮಳೆ ಆಗೇತೆ ಸರ್ ತಾಗ
ಆತ್ ಆಕತ್ತ
ಹ್ಮ್
ನೀರವ ಬರ್ತವಂತದು
ಏಳ ತಿಂಗಳನಾಗ ಬರ್ತಾವಸ
ಹ್ಮ್ ಅವಾಗ ಗದ್ದೆಾಗ್ದೇ ಏನ್ ಹೇಳಡಕ
ಹಾ ಗದ್ದ ಹಾಗ್ತನೆ
ಮಷ್ಟ್ಟೇಕ್ ರಗ್ತಾರೆ
ನಾವೊಂದು ಆರು ಎಕರೆ ಆಗ್ತೇವಿ
ಹ್ಮ್ ಅಲ್ಲ ಅವು ಅಷ್ಟ ಬರ್ತವ ಚೀಲ
ಅವು ಐವತ್ತು ಅರವತ್ತು ಹಗೆ ಬರ್ಬೋದು ಮತ್ತುತ್ತೆ ಹೆಂಗಂಗ ನಾವು ಮೇಂಟೆನೆನ್ಸ್ ಮಾಡಿದ್ರೆ ಹಂಗ ಬರ್ತಾವ
ಹ್ಮ
ಮೈಂಟೆನೆನ್ಸ್ ಹೆಂಗೆ ಹಂಗಾದ್ರೆ ಹಂಗಂಗ ಅರ ವಚ್ಚ ಇಲ್ಲ ಐವಚ್ಚ ಇಲ್ಲ ಏನು ಸರ್
ಿಂಡಲೃತ
ಹಾ ನಕಿ ತಲ ಬಾರತದು
ಕಿಟ ಲ ಎಷ್ಟುತ
ಹ್ಮ್ ಎಳ್ ಸಾವಿರದ ಅರನೂರು ಐವತ್ತು ಅದಿನಲ್ಲಿ ನವರು ಹೆಂಗ ಹೆಂಗ ಇದ್ರೆ ಹಂಗ ಹೆಂಗ ಹತವ ಸ್ಟಾಕ್ ಆದ್ರೆ ಮತ್ತ ಒಂದು ಹಂಗೆ ಹಿಂಗೆ ಹೋಗ್ಬೋದು ಮುನ್ನೂರು ಹಂಗೆ ಹಿಂಗೆ ಜಾಸ್ತಿ ಮಾಡ್ತಾರ
ಹ್ಮ
ಅದ್ರ ಸ ಸ್ಟಾಕ್ ಹಾಕ್ದ್ರೆ ನಚ್ಚ ಹಾಕವು ಹಂಗ ಆತವು ಅದಕ್ಕೋಸ್ರ ಅವಾಗ ಕೊಟ್ಬಡೋದ ಹನ್ನು
ಹ್ಮ್ ಸ್ಟಾಕ್ ಆಗ್ರೆ ಏನು ಇದು ಹೆಚ್ಚತತಿ ರೇಟ್
ಹೆಚ್ಚ ಆತದೆ ಏನಂದ್ರೆ ನುಚ್ಚ ಆಗದು ಅವು ಬರ್ತವಲ್ಲ ಅದಕೋಸ್ಕರ ಹೆಷ್ಟ ಆಗಕಲ್ಲ ಒಂದ್ ಇನ್ನೂರ್ ಚೀಲ ಹಂಗ ಹಾಕ್ತಾ ಇದ್ವಿ ಹೊಲ್ದಿದ್ದೀವಲ್ಲಾ ಅಲ್ಲೇ ಹೊಲ್ದಾಗ ಕೊಟ್ಬರ್ತೀವಿ
ಹ್ಮ್ ಅದು ಬೆಳೆ ಬರ್ಬೇಕಂದ್ರೆ ಎಷ್ಟ ಬೀಸಿರ್ಬೇಕು
ಆ ಮೂರ್ ತಿಂಗಳು
ಮೂರ್ಸಂಗ
ಮೂರು ತಿಂಗಳ ಕ ಬಂದ್ ಬರ್ತದೆ ಬೆಳೆ ಹಾಗೆ ಮಾಡ ಹಾಕದ್ರರು ಒಂದ್ ತಿಂಗಳ ಬರ್ತತೆ ಇಪ್ಪತ್ತು ದಿವ್ಸಕ್ಕೆ ಹಂಗೆ ಬರ್ಬೋದು ಆಗ ಮಾಡಡಿ ಆಮೇಲೆ ನಾವು ಒನ್ ಹಾಕ್ತವಲ್ಲ ಸೇರಿಸೆ ಅವಾಗ ಒಂದು ಮೂರು ತಿಂ ಅಂಗಾಗಬೋದು
ನಿಮ್ಗೆ ಎಷ್ಟೇ ಯೆಜ್ ಇದೆ
ನನಗೆ ಇಪ್ಪತ್ತೆರಡು
ಹ್ಮ್ ಸ್ಕೂಲ್ಗೆ ಹೋಗ್ತಲ್ಲಂದ್ರ
ಎಲ್ಲ ಒದಾಗೆ ಕೆಲಸ ಇ ಮಾಡ್ತವಿ
ಹ್ಮ್ ಏಸು ವರ್ಷ ಏಷ್ಟ ವರ್ಷ ಆಯ್ತಾ ಹೊಲ್ದಾ ಮಾಡಕ
ಮೂರು ವರ್ಷ ಆಯ್ತ ಅವಾಗೆ
ಹ್ಮ್ ಎಷ್ಟ ಕ್ಲಾಸ್ ವರೆಗ ಹೋದ್ರಿ
ನೈನ್ತ್ ನೈನ್ತ್ವರೆಗೆ ಹೋಗಿದ್ದೆ ಆಮೇಲೆ ಬಿಟ್ಟು ಮತ್ತೆ ಹೊಲ್ದಾಗ ಕೆಲಸ ಮಾಡ್ತಿದೆ
ಹಂಗಗೆ ಹೋಯದ್ರೆ ಬೇಯಸಿತ್ತಲಾ
ಇಲ್ಲ ಮತ್ತೆ ನಮ್ಮ್ ಮನೆಗೆ ಪರಿಸ್ಥಿತಿ ಬೇಯಿಸಿದ್ದಿಲ್ಲ ಅದಕ್ಕೋಸ್ಕರ ಮುಟ್ಟೆ
ಹ್ಮ್
ನೀವು ಹೊಲ ಏನಾಗ ಐತ ಸರ್
ಹ್ಮ್ ಆಯ್ತು ನಿಮ್ದ ಟೋಟಲ್ ಎಷ್ಟೆಕ್ ಆಯತಾ
ನಮ್ದು ಆರವರೆ ಎಕರೆ ಐತೆ ನಿಮ್ದು
ನಮ್ಮದೊಂದು ನಾಕಟ
ಹಾಗಕೆ ಏನಕೀ ಸರ್
ಬಹವನ ಲಬಲ್
ವಥ ಇಲ್ಲಿ ಹ ಟೂೋಗಿರಿ ಹೆಂಗೆ ಹಾಕ್ಬೋದ್ರೆ ಅನ್ನತೈತಲ್ಲ ಹಗರಿ ಅಂತ ಆತ್ರತ್ರ ಬರ್ಸತಲ್ಲ
ವಾಯ್ಸ್ ಕೆಲ್ಸ ಇಲ್ಲ ಸ್ವಲ್ಪ ಗತಿಯ
ಹ ಸರ್
ವಾಯ್ಸ್ ಕೇಳ್ಸತ್ತಯಿಲ್ಲ.
ಕರೆ ನಡ್ತತಲ್ಲ ಸಾರ ಅಂತ ನಾನ್ ಹೇಳ್ತ.
ಆಗ್ಬೋದ್ಯೋಳೆನು ಅಂದ್ರೆ ನೀರ್ಲಿಲ್ಲ ಸ್ವಲ್ಪ.
ಹ ಹಾ ಏನಾಗ್ಬೋದು ಸರ್ ನೀವು ಮತ್ತೆ ಬೆಳ ಬೆಳೆ ಏನ ಆಗ್ತಾರೆ ಸರ್
ಈಗ ಮಳೆ ಬಂದ್ರೆ ಇನ್ನೊಂದ ಡು ತಗಿರ ಮತ್ತೆ ಹತ್ತಿ ಇಡ್ಬೋದ ನ ಕ
ಹ್ಮ್
ಹ ತೊಗರಿ ಇ ಎಷ್ಟು ಹೋಗಲ್ಲ ಸರ್ ರೇಟ ಹ
ಯಾರು
ಹಬರೆ
ಸೋಗ್ರ್ಯ ಒಂದು ಎಂಟ್ ಸಾವ್ರ ಕಂಗ್ ಹೋಗ್ಬೋದು ಹೆಂಗೆ. ಏಲೋ
ಅಕಿ ಹತುಸ ಏ
ಅತ್ಯ ಮುಂಟ್ಯಲ್ಲ ಒಂತಾ. ಹತ್ ಸಾವ್ಲಿಂದ್ ಹನೆಲ್ಡ್ ಐತೆ ಒಂದೊಂದ್ ಬ ಡೌನ್ ಆದ್ರೆ ಡೌನ್ ಆಗ್ಬೊದು.
ಹೆಂಗೆಂಗ ಮಾಲ್
ಮಾಲ್ ಹೆಂಗ್ ಹೆಂಗ್ ಇರ್ತ ಹಂಗಂಗ್ ಹೋತಾ ಸಾಮಿ.
ಎಲ್ ಮಾರದು.
ಮಾರ್ಕೆಟ ಸಲ್ಲು ಬಳ್ಳಾರಿ ಕೆಂಡು ಹೋಗ್ಬೇಕು ಸರ್ ಮಾರ್ಕೆಟ್ಗೆ. ಹಾ
ಇನೇಮ್ ಸಮಸ್ಯೆ ಸ.
ನ ಸ
ಇನ್ನೇನ್ ಸಮಸ್ಯ ಸರ್ ಅಂದಿ.
ಇನ್ನೇನಿಲ್ಲ ಸರ್ ಹೇಳ್ಬೇಕ್ ನೀವೇ.
ಊಟ ಆತೆನ್ ಸರ್.
ಹ್ಮ್ ಸಾಯ್ತ ನಿಮ್ದು.
ಆಯ್ತು ಸರ್ ಹಬ್ಬ ಐವತ್ ಹೆಂಗ್ ಇವ್ರೆನ್ ಸರ್.
ಹನ್ಸರ್ ನಿಮ್ದ ನಿಮ್ ಕಡೆ ಐ್ತ ಅನ್ಸದು. ಇವತ್ತ ಹು ಸ.
ನಿಮ್ಕಡೆ ಐತಿ ಇಲ್ಲೋ ಸರ್.
ಐತೆನ್ ನಮ್ ಕಡೆ.
ನಮ್ ಕಡೆ ಎತ್ಗುಳ್ ಬರ್ತಾರ್ ಸರ್ ಕೆರಿಗೆ.
ಎತ್ಗುಳೆನ್
ನಿಂಕಡ್ ಬುಡಕಿಲ್ಲ ಹಂಗ್.
ಬುಡ್ತಾರ್ ಸರ್ ಕಡಿಮೆ.
ಹಳ್ಳಿ ಕಡೆ ಆದ್ರೆ ಜಗ್ಗ ಬುರ್ತವ.
ಹ್ಮ್
ಹತ್ತ ಇಟ್ಟೀವ್ ಸರ್ ಬೆಳೆ ಸೇರಿನ್ ಬಲ್ ಬರ್ಲಿಲ್ ಸರ್.
ಏಕೆ ಮೇಂಟೇನನ್ಸ್ ಕಡಿಮ್ಯ.
ಇಲ್ಲ ಸರ್ ಅದು ಕೆಂಪ್ ರೋಗ ಅಂತು ಬಂತು.
ಹ್ಮ್
ಅದಕ್ಕೋಸ್ಕರ ಹೋಯ್ತತರ್ ಅದು
ಅದಕ್ಕ ಔಷಧಿ ಶೀಲ್ ಇಲೆನ್ರಿ.
ಏ ಜಗ್ಗ ಹಾಕ್ವಿ ಸರ್ ಅವ್ರು ಆತ್ರ ಸತ್ತ ಬರ್ಲಿಲ್ ಸರ್ ಹೋಗ್ಬಡ್ತಾವ್
ಔ
ಕೆಂಪ್ರೋಗ ಅಂತ್ಲ ಬೇರೆಗ್ ಬರ್ತಾವಲ್ಲ ಸರ್ ಅದ್ರಕ್ಕ. ಒಳ ಅಂತ್ದ ಹೊಡಿತ.
ಹ್ಮ
ಅದಿಕೋಸ ಮುಸಿಗೆ ಎಷ್ಟ ಹೊಡೆದ್ರೆ ಸರ್ಕ ನಲ್ಲಿಲ್ಲ ಸರ್. ಅದಕ್ಕೋಸ್ಕರ ಹಯ್ತ ಇ
ಅದು ಏನು ಮಳಗ ಆತ ತಂಗ ಇಲ್ಲಾಂದ್ರೆ ಏನ
ಇಲ್ಲ ಸರ್ ಅವದಾಗ ಬೀಡ್ಸ ಅಂದರೆ ಏನು ರೋಗ ಇರ್ಬಾರ್ರು ಸರ್ ಏನಂದ್ರರೆ ಮಾತಾಿಲ್ಲ ಇದು ಕೆಂಪು ರೋಗ ಅಂತ ಬೇರ್ಗ ಹುಳ ಆಡ್ತತ ಬಸ್ರ ಹಾಗ ಬ
ಹ ಹಂಗಾಡ್ರೆ ಬೆಳೆ ಬರಕ್
ಹ ಸತ ಚಸಾಯ ಕುಡ ಕೆಂಪಗ ಆಾಗಿಿ ಹಂಗಗೆ ಸ್ವತಡ್
ಹ್ಮ್
ಅ ಪಾಸ ಬಳ
ತಗ್ರಗ ಏನ ರೋಗ ಬರಲ್ಲಸ
ಹ ಮಳೆ ಬಂದ್ರೆ ಹಂಗ ಕೆ್ಯಾಂಪ ರೋಗ ಅಂಗ್ ಬರ್ತಾವ ಸರ್ ಮಳೆ ಇಲ್ಲ ಅಂದ್ರೆ ಅಷ್ಟೊಂದು ಬೇಸ್ ಬರ್ತದೆ ಸರ್ ಮಳೆ ಹೆಂಗ ಬಂದ್ರೆ ಹಂಗ ಹಂಗೋಗ
ನಿಮ್ ಕಡ ಹತ್ತೆ ಉಳ್ಳಗಡ್ಡೆ ಅಂತ ಏನ್ ಇಡಕೇನ್ಸ
ಎಲ್ಲ ಎಲ್ಲ ಸರ್ ಅಕಾಲ್ ನಮ್ಮ ಸೈಡು ಹತ್ತಿ ಜೋಳ ಗದ್ದೆ ಅಥವಗ್ತದೆ ಸರ್
ಹ್ಮ್ ಹ ಹು
ನಿಮ್ಮ ಕಡೆ ಏನೇನಾಗ್ತರ ಸರ್
ನಮ್ ಕಡೆ ಅದೇ ಅತ್ತಿ ತುಗರ ಕಡ್ಲೆ ಹಂಟ ನಾ ಕಸ ಮೇಸನ್ ಕಾಯ
ಮೆಷನ್ಕಾಯಿ ಹೆಂಗ ಸರ್ ಈ ವರ್ಷ ಬೆಳಿ
್ಮ ಬೆಳೆ ಆಯತಸ ಹ್ಮ್ ಆಯ್ತ್ ಸ ಕಡಿಮೆ ಅಷ್ಟತ ನಿಿನ ಇಟ್ಟಲ ಸೊನ್ನ
ಎಷ್ಟಗ್್ಬಯ ಸರ್ ಅ ರೇಟ ಎಪ್ಪ ಸಾವಿರ ಹಂಗಿದ್ದು ಸರ್ ಇವಾಗ ಹೆಂಗಗೈತಿ ನ್ಕತ
ಹ ಹತ್ತು ಸರ ಅಂಬತ್ತು ತೊಂಬತ್ತು ಅಂದವಾರಿವತ್ತು ಸರವ
ಹ್ಮ್ ಕ್ವಿಂಟಲ್ ಎಷ್ಟು ಕ್ವಿಂಟಲ್ ಬರುತ್ತ ಒಂದು ಮೂವತ್ತು ನಲ್ವತ್ತು ಬರಬರ ದಾ
ಬೆಳೆ ಹೆಂಗಂಗಿರ್ತ ಹಂಗಂಗಿರ್ತ ಸಾಲ
ಹಾಂ ಒಂದು ಮೂವತ್ತು ಬರ್ಬೋದು ಯಾಕ್ರಗೆ
ಮಶೀನ್ ಕೈ ತು ಕ ಸಾರು
ಹ ತ ಮಾವು ಹಾಕಿದ್ದು ಸರ್ ಒಂದಸಲ್ ಲಾಸ ಆಯ್ತು ಸರ್ ಅದಕ್ಕೋಸ್ಕರ ಹಾಕಲ್ಲ
ಆಯ್ತು ಓಕೆಏ ಎಲ್ನ್ರ